ಲೋ ಹಲೋ
ಹಲೋ
ಹಲೋ
ಹು ಏನ್ಮಾಡಾತಿ.
ಏನ ಇಲ್ಲ ಇವಾಗ ಊಟ ಆಯ್ತು ವಾಕಿಂಗ್ ಮಾಡ್ತಾದ್ವಿ.
ಹು ಏನ್ ಊಟ.
ಚತ್ರಾನ್ನ.
ಎಕ್ಕ ಅನ್ನಸಂಬರ ಮಾಡ್ಕೊಂಡಿರ್ಲಿಲ್ಲಾ?
ಇಲ್ಲ ಹುಡುಗರೆಲ್ಲಾರೂ ಇದ್ರಾ? ಎಲ್ಲಾರ ಕೆಲ್ಸದಿಂದ ಲೇಟಾಗ್ ಬಂದ್ರು ಚಿತ್ರಾನ್ನ ಬೇಗ ಆಗುತ್ತ ಮತ್ತೆ ಬೇಗಾ ಮಾಡ್ಕೊಂಡ್ ಊಟ ಮಾಡಿದ್ವಿ.
ಹ್ಮ್ ಎಷ್ಟ ಜನಾ ಇದಿರಿ ರೂಮ್ದಾಗ್?
ರೂಮಲ್ಲಿ ಸೆವೆನ್ ಮೆಂಬರ್ಸ್
ಹ್ಮ್ ಮತ್ತ
ನಿಮ್ದ ಊಟಾ?
ನಮ್ದು ಆಗಿತ್ತು ಊಟ.
ಏನ್ ಮಾಡತ್ತೀರಿ?
ಏನಿಲ್ಲಾ ಮಲ್ಕೋಳೋಣ ಅಂತ ಹೋಗ್ತಿದ್ದೆ ಹಂಗೆ ಫೋ ಫೋನ್ ಮಾಡ್ದೇ.
ಹ್ಞ ಹ್ಮ್
ಹ್ಮ್ ಅಪ್ಪಾಜಿ ಊಟ ಆಗಿತ್ತ ಮಮ್ಮಿ ಊಟ ಮಾಡಿ ಇವಾಗೆದ್ರು.
ಹ್ಮ್
ಅ
ಮಳೆ?
ಮಳಿ ಇಲ್ಲಾ ಅಲ್ಲಿ. ಹ್ಮ್ ಮೊನ್ನೆ ಟ್ರಿಪ್ಗ ಹೋಗಿದ್ರಿ ಎಲ್ಲೆಲ್ಲಿ ಹೋಗಿದ್ರಿ?
ಹೊರನಾಡು ಬೇಲೂರು ಸಕ್ ಸಕ್ಲೇಶ್ಪುರ
ಹ್ಮ ಹೆಂಗೆಂಗ್
ಹ್ಮ್ ಅಲ್ಲಿಂದ ಡೈರೆಕ್ಟಾಗಿ ಹೊರ್ನಾಡು ಅಲ್ಲಿಂದ ಸಕಲೇಶ್ಪುರ ರಾಣಿಜೇರಿ ಮುಗಸ್ಕೊಂಡು ಶೃಂಗೇರಿ ಮುಗಸ್ಕೊಂಡು ಟ್ರಿಪ್ ಎಲ್ಲ ಚೆನ್ನಾಗ ಆಯ್ತು. ಎಂಜಾಯ್ ಮಾಡಿದ್ವಿ ವೆದರು ಚೆನ್ನಾಗಿತ್ತು ಮಳೆನೇ ಇತ್ತು.
ಹ್ಮ್
ಹ್ಮ್
ಏನೇನ್ ಫೇಮಸ್ ಹೊರನಾಡು ಎಲ್ಲೆಲ್ಲಾ ಹೋಗಿದ್ರಲ್ಲ ಅಲ್ಲೆಲ್ಲ
ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ ಫೇಮಸ್ ಮತ್ತೆ ನಾಡು ನಿಯರ್ ಬೈ ಅಂದ್ರೆ ರಾಣಿಜೇರಿ. ಮತ್ತೆ ಸಕಲೇಶಪುರ ಅಲ್ಲೇ ನಿಯರ್ ಬೈ ಹಾಂ ಬೆಟ್ಟ ಗುಡ್ಡಗಳು.
ಹ್ಮ್
ಅದ ಫೇಮಸ್ ಮತ್ತ ಶಾಪ್ ರೋಡ್ ಹೆಂಗ ಅಂದ್ರೆ ಇವಾಗ ರೋಡ್ ಗಾರ್ಡ್ ಸೆಕ್ಷನ್ ಎಲ್ಲ
ಹ್ಮ
ಅ ಫೇಮಸ್ ಮತ್ತೆ ಇವು ವೆದರ್ನದು ನೀರಿನ ಪಾಲ್ಸು ಆಂಪಾಲಸ ಜೋಗ್ ಜಲಪಾತ ಟೈಪು ಹ್ಮ್
ಸ್ಟೇ ಆಗಿಲ್ಲ ಎಲ್ಲಿ
ಹೊರನಾಡಲ್ಲಿ ಸ್ಟೇ ಆದ್ವಿ ನೈಟು
ಹ್ಮ್
ಶನಿವಾರ ಬೆಳಿಗ್ಗೆ ಎಲ್ಲಾ ಟ್ರಿಪ್ ಮುಗಿಸಕೊಂಡು. ಇವ್ನಿಂಗ್ ಅಲ್ಲಿ ಸ್ಟೇ ಆದ್ವಿ.
ಹ್ಮ್
ಆ ಆಚೆ ಊಟ ಮಾಡ್ಕೊ ಬಂದು. ಸ್ಟೇ ಎಲ್ಲ ಮುಗಿಸ್ಕೊಂಡು ಮಾರ್ನಿಂಗ್ ಮತ್ತು ಸಂಡೇ
ಹ
ಆಹ ಬೇಲೂರು ಹಳೇಬೀಡು ಅಲ್ಲೆಲ್ಲ ಮುಗಿಸ ಹಕೊಂಡು ಈ ಕಡೆ ಬಂದ್ವಿ. ಟ್ರಿಪ್ ಎಲ್ಲ ಚೆನ್ನಾಗ ಆಯ್ತು.
ಮತ್ತೆ ಎಲ್ಲಿ ಗ್ ಪ್ಲಾನ್ ಇದೇನಾ
ಇವಾಗ ಪ್ಯಾನು ಇದೆ ಕೇರಳ ಸೈಡು ಕೇರಳ. ಕೇರಳ ಸೈಡು
ಎಲ್ಲೆಲ್ಲಿಗೆ ಹ್ಮ್
ಅಲ್ಲಿ ತಪ್ಪಿದ್ರೆ? ಆಹ ಒಂಸಾಲಕ್ಕಾ ಹೋಗ್ಬೇಕು ಮಂತ್ರಾಲಯ
ನಾನ ಅದೇ ಮಕ್ಕನ್ ಕೇಳ್ಕೊಂಡ ಹೆಂಗ ಹೆಂಗ ಹೆಂಗ ಹೋಗದು ಅಂತಂದು
ಹಾ
ಒಳ್ಳ ಅಕ್ಕಿ ಹೋಗಿದ್ ನನ್ಗೆ ಹೇಳಿದ್ದ ಹ್ಮ್ ಅದ್ರ ಬೆಳಗ್ಗೆ ಹಾವೇರಿಂದ ಬಿಟ್ವಿ
ಹಾ
ಗದಗಿಗ್ ಹೋದ್ವಿ ಗದಗಿಂದ ಅಲ್ಲಿ ಹೇಳಿದ್ರಂತೆ ಒಬ್ರು ಅಂದ್ರೆ ರಾಯಚೂರ್ ಬಸ್ ಇರ್ತತಿ ಬಿಟ್ರೆ ಗಂಗಾವತಿ ಬಸ್ಸಗ್ ಹೋಗಿ ಹೋಗ್ರಿ ಈಸಿ ಆಗುತ್ತೆ ನಿಮಗ ಅಂತಂದು ಇ ಸುಮ್ನೆ ಎದಕ್ ಕ್ರಿಟಿಕಲ್ ಮಾಡ್ಕಳಣ ಅಂತ ಅಂದಕೊಂಡು ಇವ್ರ್ ಏನ್ ಮಾಡಿದ್ರ ಅಂತ ಡೈರೆಕ್ಟ್ ಇರೋ ಬಸ್ಸಿಗೆ ಹಾತಿದರ ಅಂತ
ಹಾ
ನೈಟ್ ಫುಲ್ ಜರ್ನಿ ಮಾಡ್ಯಾರ ಬೆಳಿಗ್ಗೆ ಹೋಗಿ ರೀಚ್ ಆಗ್ಯಾರ ಹ್ಮ ನಾಕಗಂಟೆ ಹಂಗೆ ರೀಚ್ ಆಗ್ಯಾರ ಅಂದ್ರ ಅಹ ಇವ್ ಏನ್ ಮಾಡ್ರ ರಾಯಚೂರ್ ಮಟ ಹೋಗ್ಯಾರ ರಾಯಚೂರಿಂದನೇ ಅ ಇ ಸ್ವಲ್ಪ ಒನ್ ಸೆವೆಂಟಿ ಕಿಲೋಮೀಟರ್ ಆಕತಿ ಅಂತ
ಹಾ
ಅಲ್ಲಿಂದ ಆಟೋ ಮಾಡ್ಕೊಂಡೋಗ್ರ ಆಟೋ ಡೈರೆಕ್ಟ್ ಆಗಿ ಟೆಂಪಲ್ ಹತ್ರನ ಅ ಸ್ಟಾಪ್ ಮಾಡೈತಿ. ಅಲ್ಲೇ ರೂಮ್ಸ್ ಎಲ್ಲ ಏನ್ ಇಲ್ಲಿಂದನ ಬುಕ್ ಮಾಡದೇನ್ ಬೇಡ ಹೋರ್ರೀ ಅಲ್ಲೇ ದಾರಿ ಒಳಗ ಅವ್ರ ಕರಿತರ ಬರ್ರಿ ಬರ್ರಿ ಅಂತ ಹೇಳಿ ಆ ಹೋಗಿ ಅಹ ಅಂದ್ರೆ ಒಂದ್ ಏಟ್ ಮೆಂಬರ್ಸ್ ಏನೋ ಇದ್ರ ಅಂತ ಇವ್ರು ಪರ್ ಹೆಡ್ ಹಂಡ್ರೆಡ್ ರೂಪಿ ಬಂತಾ ಇವ್ರಿಗೆ ಸ್ಟೇ ಆಗಿ ಫ್ರೆಶ್ಪ್ ಆಗಿ ಹೋಗೋದ್ರಾಗ ಇವ್ರಿಗೆ ಫಸ್ಟ್ ಪಾಡೆ ಸಿಕ್ಕಿತ್ಂತ
ಹಾ
ಎಲ್ಲಾ ದರ್ಶನ ಮುಗಸ್ಕೊಂಡ ಹೋರಗ ಬರೋದ್ರಾಗ ಒಂದು ಎಂಟು ಗಂಟೆ ಹೆಂಗ ಆಗೈತ್ತಂತ ಹೊಟ್ಟಿ ಹಸಿತಂತ ಅಲ್ಲಿ ಊಟಾ ಅಷ್ಟ ಚೆನ್ನಾಗಿರ್ಲಿಲ್ಲ ಅಂತ ಏನೋ ಇಂಗ ಏನ ಬಾಳ ಹಾಕ ಇದಿದ್ರು ಚೆನ್ನಾಗಿರ್ಲಿಲ್ಲ ಅಂತ ಅಂದ್ರು ಅವರು
ಹಾ
ಅ ಹೊರಗೇನೊ ಪಡ್ಡ ತಿನ್ಕೊಂಡ್ ಆಮೇಲೆ ಮತ್ತೆ ಏನ ಪಂಚಮುಖಿ ಗಣಪತಿ ಅಂತಪ್ಪಾ
ಹಾ
ಚೆನ್ನಾಗ ಐತಿ ಹೋದ್ರೆ ನೋಡ್ಕೊಂಡ್ ಬರ್ರಿ ಮಿಸ್ ಮಾಡಕ್ ಹೋಗ್ ಬ್ಯಾಡ್ರಿ ಅಂತ ಅಂದಲ್
ಹಾ
ಹು ಅಂತ ಅಂದೆ ಮತ್ತೆ ನಾ ಅಂದೆ ಇಲ್ಲಾ ಗಿಡ್ಡ ರಕ್ಕರು ಹೆಳಾತಿದ್ರು ಅವ್ರದಾರಲ್ಲ ಪ್ರೆಸೆಂಟ್ ಮ ಆ ಸೈಡ್ ಅಲ್ಲಿ ಈಗ ಅವ ಹನೇಡು ಜ್ಯೋತಿರ್ಲಿಂಗ ಅದಾವಲ್ಲಾ ಅಲ್ಲಿ ಎರಡ್ ಲಿಂಗ ಬರ್ತಾವಂತ ಅವ್ರ ಇರೋ ಪ್ಲೇಸ್ ನಾಗ ಹೋಗ್ಯಾರಂತ ಅವರು ಸೊ ಅವಳಂತ ಅವ್ರ ಅಕ್ಕಾ ಅಲ್ಲಿ ವಿಶೇಷ ಎಲ್ಲಾ ಹೇಳಿದ್ರ ಹುಂ ಹಿಂಗ ಹಿಂಗ ಇರ್ತೈತಿ ಅದ ಯಾವ್ದೋ ಒಂದು ಜ್ಯೋತಿರ್ಲಿಂಗ ಅಂತ ಅಲ್ಲಿ ಎಂತಾ ವಿ ಐ ಪಿ ಬಂದ್ರುನು ಅದು ನೋಡಾಕ್ ಬಿಡಲ್ಲ ಮುಟ್ಟಾಕ್ ಬಿಡಲ್ಲ ಅಂತ
ಹಾ ಅದು ಹನ್ನೆರಡು ಜ್ಯೋತಿರ್ಲಿಂಗ ಅಲ್ಲಿ ಒಂದು ಜ್ಯೋತಿರ್ಲಿಂಗ ಇರುತ್ತ ಅಲ್ಲಿ
ಎರಡ ಅದಾವಂತೆ ಒಂದಲ್ಲ ಅಂತ ಎರಡುದವು ಕರ್ಕೊಂಡ್ ಹೋಗ್ತವಿ ತಿನ್ನು ಬಂದ್ರೆ ಅಂತ ಅಂದ್ರು ಬಟ್ ಒಂದ್ ಜ್ಯೋತಿರ್ಲಿಂಗಕ್ಕ ಎಂತ ವಿ ಐ ಪಿ ಬಂದ್ರು ಮುಟ್ಟಾಕ ಬಿಡಲ್ಲ ಅಂತ.
ಹಾ
ನಾನ್ ಏನ್ ರೇಕ ಅದ ಹಿಸ್ಟ್ರಿ ಅಂದೆ ಮೇ ಬಿ ಅದ ಏನ ಅಷ್ಟು ನ ಕರೆಕ್ಟ ಆಗ ಗೊತ್ತ ತಿಲ್ಲಾ ಬಿಡಂಗಿಲ್ಲಾ ದೂರಿಂದ ನೋಡ್ಕೊಂಡ್ ಬರ್ಬೇಕು ಇನ್ನೊಂದ್ ಕಡೆ ಹೋಗು ಇನ್ನೊಂದ್ ಕಡೆ ಐತಿ ಆ ಚೆನ್ನಾಗತ್ ಸರ್ ಹೋಗ್ತೀನಿ ನಿಮ್ನೆಲ್ಲಾ ಬಂದ್ರು ಅಂತಂದ್ರು
ಹಾ
ಹ್ಮ ಅಂತಂದು ಮಾತಾಡಿದಿವಿ ಅಷ್ಟೇ
ಹುಂ
ಹುಂ ಮತ್ತ
ಮತ್ತೆ ಮಳೆ ಮನೆಎಲ್ಲಿಗ ಬಂತು ಕಟ್ಟೋದು
ಹ್ಮ್ ಐಯ್ತ ನಾರ್ಮಲ್ ಗೋಡಿ ಮಟಾ ಎರೇತಿ
ನಿಮ್ದು ಜಾಬ್ ಇಂದಾ
ಹುಂ
ಪಪ್ಪಾ ಮಮ್ಮಿ ಏನ್ ಮಾಡತಾರ
ಎಲ್ಲ ಮಮ್ಮಿ ಮಕ್ಕೋಳಾತರ ಅಪ್ಪಾಜಿ ಟಿವಿ ನೋಡಕತೀತ್ತು
ಹಾ
ಹುಂ ಏನಾರ ಮಾಡ್ತ ಕೇಳ ಹಾ ಮನಿ
ಮಮ್ಮಿಯವರು ಇದಕ್ಕೆ ಮಂತ್ರಾಲಯಕ್ಕೆ ಕರ್ಕೊಂಡ್ ಹೋಗ ಅಂತ ಹೇಳಿದ್ದಾರೆ.
ಸುಮ್ ವೆಹಿಕಲ್ ಏನ್ ಬೇಡಾ ಟ್ರೈನಿಗೆ ಹೋಗ ನಾ ಹೇಳಿದ್ನಲಾ ಹಂಗ ಮಾಡ
ಅದೇ ಅದೇ ಹುಬ್ಬಳ್ಳಿಂತ ಟ್ರೈನ್ ಬುಕ್ ಮಾಡ್ಕೊಂಡು ಆರಾಮಾಗಿ
ಹುಬ್ಬಳಿಂದನ ಐತೆ ಟ್ರೈನ?
ಹಾ
ಹ್ಮ್ ಆಮೇಲೆ ಅಲ್ಲಿ ಪಂಚಮೀ ಗಣಪತಿ ತಿ ಮತ್ತ ಹಂಗ ಬರಬಕರ್ ಸೌತಡ್ಕ ಅಲ್ಲೆಲ್ಲ ಹೋಗಿ ಬರ್ರಿ ಚೆನ್ನ್ ಚೆನ್ನಾಗಿ ಇದಾವ.
ಹಾ
ಯವ ಹೋಗ್ಬೇಕ್?
ಈ ಲಾಸ್ಟ್ ವೀಕ್ ಅಲ್ಲಿ ಈ ತಿಂಗಳು.
ಹ್ಮ್ ಯಾರಾರು?
ಮಮ್ಮಿ ನಾನೂ ಹ ನೋಡಿರಿ ನ ಫ್ರೆಂಡ್ಸ್ ಏನಾದ್ರು ಮಮ್ಮಿ ನಾನು ನಮ್ ಫ್ರೆಂಡ್ಸ್ ನೋಡ್ಬೇಕು ಫ್ರೆಂಡ್ಸ್ ಬರ್ತಾರ ಅಂದ್ರೆ ಫ್ರೆಂಡ್ಸ್ ಕರ್ಕೊಂಡ
ಹ್ಮ್
ಒಂದೆರಡ ದಿನ
ಹ ಮತ್ ಕೇಳಾಕ್ಕ
ಹಾ
ಈ ಈ ಟೈಮ್ನಾಗ ವೆದರ್ಗ ಹೋದ್ರೆ ಮಸ್ತ್ ಬಿಡ ಕೇರಳಾ ಅಂತ್ರು ಅದರ್ದ್ ಮನ್ಸೂನ್ ಮಸ್ತ್ ಇರ್ತೇತಿ.
ಹ್ಮ್ ಆದ್ರೆ ಇವಾಗಾ ನಿನ್ನೆನ ಇವತ್ತ ಇದಾಗಿದೆ. ಅಲ್ಲಿ ಭೂಕಂಪ ಆಗಿದೆ.
ಎಲ್ಲಿ?
ಆ ಹಲೋ
ಹ್ಮ್
ಕೆಳಗ ಅದು ಇವತ್ತು ಹಾ ಇವತ್ತು ಭೂಕಂಪ ಆಗಿದೆ ಅಲ್ಲಿ.
ಹ್ಮ್
ಹೋಗುವಂತೆಲ್ಲಾ ಪ್ಲ್ಯಾನ್ ಮಾಡಿದ್ದು ಬಟ್ ಭೂಕಂಪ ಆಗಿದೆ ಒಂದು ಮಿನಿಮಮ್ ಒಂದ್ ಥರ್ಟಿ ಫೋರ್ಟಿ ಜನಾ ಡೆತ್ ಆಗಿದಾರೆ.
ಹ್ಮ್ ಎಲ್ಲಿ?
ಕೇರಳ ವಯನಾಡು ಅದೇ ಕೇರಳದಲ್ಲಿ ಅದು ಭೂ ಕುಸಿತ ಹಾ
ಓಕೆ ಓಕೆ ಹ್ಮ್.
ಇಲ್ಲಿ ಒಂದು ತರ್ಟಿ ಫೋರ್ಟಿ ಜನ ಮಟ್ಟೆ ಬ ಮಣ್ ಬಿದ್ದು ಎಲ್ಲಾ ಡೆತ್ ಆಗ್ಬಿಟ್ಟಿದಾರೆ. ಅಲ್ಪ ಸ್ವಲ್ಪ ಜನಕ್ಕೆ ಗಾಯ ಆಗಿದೆ ಹಾ. ಕೇರಳ ನಮ್ ಸೈಡ್ ಅದು ನಮ್ಕಿಂತ ಕೆಳಗಡೆ. ಅದು ಸಮುದ್ರ ಬೀಚ್ ಹತ್ರ ಬರುತ್ತ ಅದು. ಇವಾಗ ಮಂಗ್ಗಳೂರು ಕಾರವಾರ ಹಿಂಗೆ ನೋಡ
ಹ್ಮ
ಹಂಗೆ.
ಹಿಂಗ್ ಹೊನ್ನಾವರ ಈ ಕಡೆ ಹೋಗಕ್ಕೆ ಟ್ರಿಪ್ ಹೊನ್ನಾವರ ಮಸ್ತ್ ಎಲ್ಲರ ಮಸ್ತ್ ಮಸ್ತ್ ಪ್ಲೇಸ್ ಹೊನ್ನಾವರ ಕುಮಟಾ
ನೋಡಿದಿವೆ ಹಾ ಹೋಗಿದ್ದೇವ ಮುರುಡೇಶ್ವರ ಗೋಕರ್ಣ
ಹ್ಮ್
ಅಡ್ಡಯಾಡಿದ್ವಿ.
ಹ್ಮ್
ಮತ್ತೆ ಇದಾವೇ ಟ್ರಿಪ್ ಮಾಡುವದು ಮಾಡ್ಬೇಕು
ಹ್ಮ್ ವಯನಾಡು ಚೆನ್ನತ್ತು ಹೋಗಿ ಬರ್ರಿ
ಹ್ಮ್ ಮತ್ತೆ ನಿಮ್ದ್ ಏನ್ ಊಟ?
ಹ್ಮ್
ನಿಮ್ ಏನ್ ಊಟಾ?
ನಮ್ಮದು ರೊಟ್ಟಿ, ಅನ್ನ, ಸಾಂಬಾರ್,
ಹ್ಞೂ
ಹ್ಮ್
ಹ
ನೀವೇ ಏನಂದ್ರ ಬೇರೆ ಮಾಡ್ಕೊಂಡು ತಿನ್ಬೇಕ್ ಬೇಡ
ಬೇರೆ ಮಾಡ್ಬೇಕಂದ್ರೆ ಇವಾಗ ಹುಡುಗರು ಎಲ್ಲಾರೂ ಟೈರ್ಡ್ ಆಗಿದ್ರು ಡ್ಯೂಟಿ ಇಂದ ಬಂದು ಲೇಟ್ ಆಯ್ತು
ಹ್ಮ
ಬಂದ್ವಿ ನಾವು ಕೆಲ್ಸಕ್ ಮುಸ್ಕೊಂಡ ಬಂದು. ಬೇಡ ಆಯ್ತು ಹಂಗೆ ಸ್ವಲ್ಪ ಬೇಗ ಆಗತ್ತಲ್ಲ ಚಿತ್ರಾಅನ್ನ ಅಂತ ಬೇಗ ಬೇಗ ಮಾಡ ಕೊಂಡು
ಬೆಳಿಗ್ಗೆ ಎಲ್ಲಕ್ಕ ಹೋಗ್ಬೇಕನಾ
ಹ್ಮ್ ಕೆಲ್ಸ ಇದೆ
ಎಷ್ಟು್ಮಂಟಲ್ಲಿ
ಒಂದು ಆರೂ ವರೆ
ರೇಪಿಡ್ ಹೋಗ್ತಾನ
ಹಾ
ಅಷ್ಟು ಗಂಟೆಗೆ ಎದೋಕಿಯ
ಹ್ಮ ಆರುವರೆಗೆ ಕೊಕ್ಕನೆ ಸಾಯಂಕಾಲ ಅದೇ ಎಂಟ್ ಗಂಟೆ ಎಂಟುವರೆ
ಎಷ್ಟ ಆಗುತ್ತೆ?
ಆಗತ್ತೆ ಒಂದು ಟೂತೌಸಂಡ್ ಟುತೌಸಂಡ್ ಫೈವ್ ಹಂಡ್ರೆಡ್
ಹ್ಮ
ಮತ್ತೆ ಪೆಟ್ರೋಲು ಟೀ ಅದನ್ನೆಲ್ಲಾ ತಗೋದು ಒಂದು ತೌಸಂಡ್ ಏಟ್ ಹಂಡ್ರೆಡ್ ಟುತೌಸಂಡ್ ಉಳಿಯುತ್ತೆ ಹ್ಮ್
ಹುಷಾರ ಮಕ್ಕಾ ಮತ್ತ ಬೊಗಳ್ತಿನಾ
ಹ್ಮ್
ಬಾಯ್ ನಾಳೇ ಸಿಕ್ತೀನೀ. ಹ್ಮ್